ಕ ಸೋುತ್ತ ಹಲೋ ಹ ಹಲೋ ಕು ತೋರ್ಕಂದಾರ
ಏ ಮಾಡತವಿ ಬಲ್ಡರು
ಏನಿಲ್ಲ ಊಟ ಆಯ್ತಿಲ್ಲ
ನಗ ಆಯ್ತು ನಿಂದು ನಿಂದು ಹ್ಮ್ ನ ಊಟ ಆಯ್ತು ಆರಾಮ ಇತ ಅನ್ಕೂತ್ ಬರ್ತೀವಿ ಹ
ಯ ಆಯಿತತ್ ನೀ ಆರೆ ಎಂಡಡಿ ಬಡಾಂಗ ಕಾಾನಲ್ ನೀ ಆರೆ ಎಣಬೀ ಲಾಂಂಗ ಪ ಮಳೆ ಆರ್ ಎಮ ಡಿ ಲಾಂಗಫಾರ ಮ ಆರ್ ಎಮ ಡಿ ಲಾಂಗಫಾರ್ಮ
ಆರಮಡಿ ಲಾಂಗಕುರಮ
ಹಾ
ಆರ್ ರಂಡಿಮಣಿ ಎಂ್ ಮಿನ್ರಿಮಣಿ
ಏ ಹಂಗ ಮಾತಾ ಹಂಗ ಮಾತಾಬಳ
ಹಂಗ ಬ ಊಟ ಪಲ್ಯ ಚಪಾತಿ ಮೊಟ್ಟ ಅಲ್ಲಿಯ ಚಪಾತಿ ಮೊಟ್ಟೈದು ಅಂಡ ಇತ್ತು ಅಟಿ ತಿಂದು ಬಂದ್ ಕುೂತೀನಿ ಬಾಳೆಣ ಕುಡ್ಲಿ ಕುಡ್ಲಿಲ್ಲ ನೀವು
ತ ವಾಳೆಗೆ ಬುದ್ಧಬ
ಈಗೆಲ್ಲಿ ತಿತ್ತಿ ಬಿಡು
ಹ್ಮ್
ಇಲ್ಲ ಹೊರೂತೀನಿ ಹೊರ ಕೂತಿನಿ ಸುಮ್ ಹೋಗ
ಹ್ಮ್ ಗಿಡ್ಡಾ ಗಿಡ್ಡಾ ಇಲ್ಲ ಸಂದೀಪ
ನ ಮಾಡ್ಕತ ಲಹನ್ ಅವನು
ೋ ಮಾಡ
ಮಲ್ಯಗತ್ಲ ಯ ಶಂಕರ್ ಶಂಕರ್ ಮಲ್ಯಗತ್ ಖಾಲಿ ಇರ್ತ ನೋ ಮಲ್ಯಗತ್ ಮಲ್ಯಗತ್ತು ಎಲ್ಲೋ ಮತ್ತೇನ್ಡೆಸಿ
ಏನಲ್ಲಪ್ಪಾ
ಊರಿರಿಗೆ ಏನೇನ್ ಮಾಡಿದ್ರಿ ಏನ ಜಗಳ ಅಂದಿಲ್ಲವ
ಜಗಳ ಏನಿಲ್ಲ ಸುಮ್ಮ್ ಮಂದನ್ ಮುಂದ
ಹ ಯನು ಆ ಸುಮನೆ ಕಳ್ತೆ
ಏ ಕರ ಸೋಳೆಲ್ಲ ಏನೋ ಇಲ್ಲ ಚಳ
ಲೈಕ
ಏ್ಪ್ಪೋ ನಾ ಸುಮ್ಮ್ ಸುಳ್ಳಳ್ತೇನು ಕರ್ಣ ಯಾರ ಇಲ್ಲ
ಹ್ಮ್
ಹ್ಮ್
ಇರ್ಲಐಕೆ ಏನೈತ ಐಕೆ ಯಾರಿಗಾರಐಕೆ
ಹ್ಮ್ ಹ್ಮ್ ನೀ ಬರ್ತಿಲ್ಲಾಂದ್ರ ನಾ್ ಸುನ್ನಾಂಗಗೆ ಹೇಳ್ದ್ ನ ನಿನಗೆ ಹ್ಮ್ ನೈಟ್ ಇಲ್ಲಿ ಬರ್ತೀರ ಗಾಡಿ ತಂಬ್ ಬರ್ತಲ್ಲ ಅಂದ
ಈ ಇಟ್ಟ ಹೊತ್ತಗ್ ಬಾರತ್ನಂತ ನಾಕ್ ಗಂಟೆಗೆ ಬಂದಿ
ಏ ಖರಿಯದು ಬಸ್ ನಿನ್ನೆ ಬಂದ್ನ ನೋಡು
ಎಸ್ ಕಿಲೋಮೀಟರ್ ಅಲ್ಲೇಳಿನಿ
ಒನ್ನೂರ ಎಪ್ಪತ್ತು ಹ್ಮ್
ಆತ್ತ ತಾಸಿಂದಿಂದಯರಗಾರೆ
ಯ್ ತಸೀಂದದಾರ ಇವ
ಹ್ಮ್
ನು ನಾಪ್ಪನೋ ನೀಪ್ಪನೋ
ಯ್ ಮದೆ ಡೌಡ್ ಬಂದಿಲ್ ಮತ್ನಿ ರೆಡ್ಡಿ ರೆಡಿ
ಊರಾಗ ಒಂದೂರಿಗೆ ಬಿಟ್ಟಿನಿ ಊರಾಗ ಒಂದೂರಿ ಬಿಟ್ಟಿನಿ ಎರಡು ಎರಡಕತ ಹಿಂಡಾಗಿದೀನಿ
ಹ್ಮ್
ಇಪ್ಪತ್ತ ಆಡ್ ಕಿಲೋಮೀಟರ್ ಅಲ್ಲಿ ಇದರಿಂದ ಯಡಕ್ಕ ತಿಂಡಿಡ ಹಂಗೆ ಸಂದಿಗಿ ಬಸ್ತಿತ್ತು
ಹ್ಮ್
ಚಿಂದಗಿ ಬಸ್ ಹೊಳ್ಳೆ ಮೂರು ನಲ್ವ ಮೂರು ನಾಲ್ವತ್ತೈದಕತ್ತುೂ ಸಿಿಂದಿ ಆಗಿದ್ದೀನಿ
ಹ್ಮ್
ಮಳೆ ಮೂರು ಐವತ್ತಕ್ಕ ಶಾಪರ್ ಬಸ್ ಬತ್ತು ಮೂರು ಆಯ್ತು ಬಂದ್ನಾ ಆರೂವರೆಯತ್ತಿಲ್ಲಿ
ಹ್ಮ್
ಹಂಗೆ ಬಂದ್ಬಿಟ್ಟು ಹಾಸ್ಲ್ಕ್
ಹ್ಮ್ ಹ್ಮ್
ಹ್ಮ್ ಹ್ಮ್
ಏ ಇದು ಆಯಾ ತೇಮ್ ಮಾಡಂತಿ ನಾಳೆ ಏನಾ ಬೈ ಮತ್ತೆ ನೋಡು ಶಿವ್ಶಂಕರ್
ಏನ್ಲಾ
ಅವ ಸೂರ್ಯ ನಿನ್ನ ಹೆಸರ್ ವೈಕನ್ ಹೋಗ್ವುಟನೆ ಶಿವಶಂಕರ್ ಸರ್ ಹೋಲೆ ಅವ ಯಾಕ ಅವ್ನ ಹೆಸವರ್ ಯಾಕೆತ್ತು ಮನ್ಯರ್ ಹೋಗೇನವ ಅಂತ ಅಂದೆ
ಹ್ಮ್
ಅವಂಗಪ್ಪಾದ
ಶನಿವಾರ ಸೋಮಾರ ಮಂಗಗಳ ಮೂರೇ ಹುಟ್ಟಿಬ್ರೀ ನಾ ಹೇಳ್ತೇನ ಸೋರಿ ಬಿಡ್ರಿ ಸೋರಿ
ಹ್ಮ್ ಏಲಿಯನ್ ಸರಿಗೆ ಬಿಟ್ಟೆಯಾ
ಹ್ಮ್ ಹ್ಮ್ ನಾಯಕ್್ ಇಟ್ಟಕ್ ಲೇಟ್ಪ್ಪ ಅಂದ್ರ ಸರಿ ಜಾತ್ರೆ ಇದು ಆಲಾಬ್ಕ್ ಹೋಗಿದ್ರಿ ಸರ್ ಸರಿ ಶನಿವಾರ ಎಲ್ಲಿ ಬರ್ಲಂದು ಬಿಟ್ಟ್ರಿ ಸರಿ ಸುಮಾರು ಬರ್ಬೇಕ ನಮ್ ಹತ್ತಿದ್ರೆ ಸರಿ
ಹಾ
ನಿನ್ನೆ ಬಂದನ್ ರತ್ತೆ ಬಡ್ತ
ಆಯ್ತತ್ ನಾಳೆ ಏನ್ ಬರಲ್ ಶಿವಶಂಕರ್ ರವಿಶಂಕರ್ ಬರತ
ಏ ಆರ್ ಎಕ್ಸ್ ಬರ್ಲ್ಲಾ ಯ ತೆವ್ ಬಿಡ್ತೀನಿ
ಮುತ್ತಪ್ಪ ಹೇಳಟ್ ಣ ಆ ಟ್ರೈನಿಂಗ್ ಆಕ್ಸ್ಡು
ಮತ್ತಪ್ಪ ಹಾಕಲ್ಲ
ಹೆಂಗ ಮಾಡ
ಅದು ಅಟ್ಟೆಗೂಡೋದ ಅೆನ
ಹ್ಮ್ ಹಿಂದ ಕುಂತರತಲ್ಲ ರ ಶಂಕರ್ ಸರ್ ತಂದಿರಲ
ಹ್ಮ್
ಮತ್ತೆನ್ ತಗೊಂಡು ಹಂಗಗೆ ಎಟನ ತಗಂಬ ಅಂತಾನ ಎದ್ದು ಹಂಗೆ ಓಡಿ ಡು ಹೋಗು ಹಗೆ ತಳಗಿಂದ ಹಾಕೊಂತ ಬಂದ್ಬಡು ಅಮಾನ ನಾಳೆ
ಹಾ ಹಾ
ಹಾ ಹಂಗೆ ನಂದೊಂದ್ ಎರಡ್ ಮೂರ್ ಗೀಸುಡು ಗೀ ಕೂಡ ನಡತ ನ ಹ್ಮ್
ಎಟ್ಟ ನೀೇನ್ ರೂಲ್ ನಂಬರ್
ಇಪ್ಪತ್ತು ಮುಂದರು ಆಾಗಬಡ ಮತ್ತ ಹಿಂದ್ಳು ಹಾಕ್ ಮುಂದ ಹಾಕಿದ್ರೆ ಅಡ್ವಾನ್ಸ್ ಯಾವನ್ಲೇ ಹಾಕಿದವ ಅಂತಾರೆ ದಡಪ ನಿಿ ನೀ ಅಷ್ಟೇ ಹಾಕೊಂಡೊಂಡ ಅಂದ ಬಡ
ಹೋದ ತಿಂಗಳ ಆಗ್ತಿನೋ
ಹೊತ್ತು ತಿಂಗಳದ ಬೇಡ ಅಲ್ಲೇ ಈ ತಿಂಗಳ ಸ್ಟಾರ್ಟ್ ಆಗಿಲ್ಲ ಅವವಾಗಿನ್ನೊಂದ್ ನಾಕ ಪರ್ಸೆಂಟ್ ಅವವು
ಅಯ್ತ್ರಿ
ನಡುಗರಕ ಹಾಕ್ಂಗ್ರೆ ಆಿಲ್ಲ ಬ ನಂದೇನ್ ಕಂಪ್ಯೂಟರ್ ಎಂಟ್ರಿ ಮಾಡಿರ್ತಾರೆ
ಹ್ಮ ಹ
ಹತ್ಂಗ ಹತ್ಂಗ ಕೇಳ ಹತ್ ಹಂಗ ಹತ್ ಆದದಲ್ಲೇ ಹಾ ಹಾ ಅತ್ತ ಅವಂಗ ಟಾಸ್ಕ್ ಬರ್ಲಿ ಬಿಡ್ಲಿ ನೀ ಹಚ್ಚರ್ ಹ್ತದ
ಆಯ್ತಾಯ್ತು
ತ ಮಾಡತ್ತ
ನೀನಲ್ಲ ಓ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವ್ರೆ
ಯಾರು ಹಾಕೊಂಡನ್ ಇಲ್ಲ ಬನ್ನಿ ಹೊದ್ತದ ಅಂದ್ರ ಹೊ್ತದ ಹಾ ಇಲ್ಲ ಅಲ್ಲ ನೀ ಕಾಣವ ಲ ಅಲ್ಲ
ಹಾಾಸಲಿ ಬಂಗ ಸಂದೀಪ ಒಬ್ಬನ ಕಾಣಾ ತ ಅಲ್ಲಯಕ್ ಹತ್ ಇಲ್ಲಯ ಮಕ್ಕಳ ಕರೆಂಟ್ ಇಲ್ಲದೆ
ಏ ನ್ಯಾಗ ಹ ಮಕ್ಕೊತೀನಿ
ನಾ ಇಲ್ಲೇ ಮಕ್ಕ
ಇಲ್ಲ ಮತ್ತ್ ಮುಂಜಳೆ ಇದು ಜಳಕ ಗಳಕ ಮಾಡಿ ಜಲ್ಲಿ ಬರ್ತೀನಿ ಮತ್
ಜೆಲ್ಲ ದೌಡದು ಹವ ಮತ್ತೆನ್ನ
ಹ್ಮ್ ಸದಾಗ ಇಲ್ಲಿ ಹೋಗ ಬ್ಯಾಸರು ಬರ್ತ ಮುಂಜೆ ಮ್ಯಾಗ ಹೋಗ್ತೀನಿ ಮ್ಯಾಗ ಅನ್ನಾಗ ಹೋಗಿರ್ತಾರ
ನಾ ಹೋದ್ರು ಒಬ್ನತಿ ಬಾಡ ಸುಮಿಲರು
ಹೇ ಏನಾಗಲ್ಲ
ಹ್ಮ
ಏನಾಗಲ್ಲಪ್ಪ
ನೋಡೋಣ ಅಚ್ಚು
ಹ್ಮ್
ಮತ್ತೆ
ಏನಿಲ್ಲ ಹೊಂಟೀಯೆ ಹೊಂಟಿಯ ನೀನೇ
ಇಲ್ಲ
ಹ್ಮ್
ನಾ ಹೋಗಲ್ಲನಾ ಇನಾ ಎಷ್ಟ ಆಗದ ಟೈಮ
ಬಾಯಸುಮ್ಮ ಇಲ್ಲೆ ಬಾ ಇಲ್ಲೆ ಮಕ್ಕೊ ಬಾ
ಒಂಬತ್ತು ಒಂಬತ್ತೂ ಒರಿ ಹೋಗತೂ
ಇಲ್ಲೇ ಬಾ ಇಲ್ಲೇ ಮಕ್ಕೊ ಬಾ ಸುಮ್
ಹೇ ಇಲ್ಲಾ
ಬಾರೋಲೆ
ಇಲ್ಲಾ ಹೋಗತೀನಿ ಲಕ್ಷ್ಮೀಕಾಂತ ಯಾಕ್ ಫೋನ್ ಹಚಲತನ್ನಿವಾ
ಹಾ
ಲಕ್ಷ್ಮಿಕಾಂತ್ ಫೋನ್ ಅಚ್ಚಲತನ್ ಮತ್ ಅದಕ್ಕ ಏನಕ್ಕ ಅದಕ್ ಕ್ಕೆನ ಹೋಗಿದ್ದೀನಿ
ಏನಂದಿ
ಹ ಯಾಕ ಬರ್ತೆ ಹಾಸ್ಟೇಲ್ ಸುಟಿ ಅವ ಬರ್ಬೇಡ ಅಂತ ಹೇಳಿನ ಮತ್ತ
ಹೇ ಅಂಗ ಯಾಕೋಲೆ
ಮತ್ತ ಏನ್ ಮಾಡದಲ್ಲೆ ಹಾಸ್ಟೆಲ್ ಸುಟ್ಟಿ ಅವ ಮತ್ ಬಂದ್ ನಮಗೆ ಮೂಲ ಆಗವ ಇಲ್ಲೆ ಅದ್ ಬ ಅವ್ನಿಗ ಬರಬೇಡ ಅಂತ ಹೇಳಿಲ್ಲ ಮತ್ತ ಮತ್ತ ಇಲ್ಲಿ ಬಂದ್ ನೋಡು ಮೊದ್ಲೇ ಹೇಳಕ ಬರಲ ಪ್ರಸಂದ್ ಅಂಗ ಹೇಳಾಕ ಬರಲ್ಲ ಹಂಗ ಇಂಗ ಅಂತನವ ಹೊಳ್ಳಿ
ಈಗ ಬರ್ತಾನ ಯಾವ ಹಾಸ್ಟಲದಗ ಇರ್ತಾನೆ ಬಗಲ ಹಾಸ್ಟೆಲ್ ಇರ್ತಾನ ಪಿ ಯು ಸಿ ಹಾಸ್ಟಲ್
ಎಲ್ಲಿ ನಮ್ಮ್ ಹಾಸ್ಟೆಲ್ ಮ್ಯಾಗಿ ಮ್ಯಾಗಿನ ರೂಮ ಹ್ಮ
ನೋಡ ಹೆಂಗ ಮಾಡತಿ
ಅವನಿಗ ಹೇಳೀನಿ ಬರೋದ ಇತ್ತ ಅಂದ್ರ ಬಾ ಅಂತ ಪ್ಪಾ ಬಿಡದಿತ ಬಿಡು ಅಟ್ಟೆ
ಫ್ರೆಂಡ್ಸ್ ಕರ್ಕೊಂಡೆ ಬರ್ಬೇಕ ಅವಾ
ಅವನ ಒಬ್ಬನೇ ಬರತನ ನಾಳಿಗ್ಯ ಮತ್ತ
ಒಬ್ಬನೇ ಬರ್ತೀನಿ ಅಂದ ಕರಕಣಲ್ಲ ಹ ವಿಶಾಲಗ ಕಳಿಸಿದಲ್ಲ ವಾಫೀಸ್
ಕಳಸದಾ
ಅದು ಹೋಗಬಾಡ ಅಂತ ಅಂದ್ರ ಊರಿಗೆ ಅವತ್ತು ಬೈದಾನ ಅಂಗ್ ಯಾಕ್ ಮಾಡ್ತೀರಿ ಟಿ ಸಿ ಕೊಡತ್ತಿನ ಹಂಗೆ ಇಂಗ ಅಂದಾನ ಅಂದ್ ನೋಡ ಹೋಗ್ಯಾದ ಇಲ್ಲಾ ಮತ್ತ
ಹಾ
ಹೌನೋ ಹೌನೋ ಏನ್ ಹುಡುಗುರು ಆವೊ
ಮತ್ತ ಬಂದ ಬಂದಿದ
ಮತ್ತ ಈಗ ಬಂದಿಲ್ ಈಗ ಹೊಡಿ ಹೋಗ್ಯಾರಾ ಅವತ್ ವಿಶ್ವ ಒಬ್ಬ ಬಂದನ್ ಒಂದ ದಿನ ಮತ್ ಅವ ಬಿ ಹೋಗೇನ್
ಹ್ಮ್
ಕಿಲ ಅಸಿಕ ಅಂತ ಹೋಗ್ಯಾರ ಹೊರಗ ಏನಂತ
ಏಳನೇ ತಾರಕಿ ಸ್ವಲ್ಪ ಅಲ್ಲಿಕ್ಕ ಇದಕ್ ಹೋಗದ
ಅಲ್ಲೆ
ಕರ್ಮ
ಹಾ ಎಲ್ಲಿಗಿ
ಇಲ್ಲ ಅಲ್ಲಿ ಹೆಂಗೆ ಏಳನೇ ತಾರಕಿಗಿ ನಮ್ಮ ಮಾಮಾನ್ ದೋಸ್ತಂದು ಅಲ್ಲಿ ಬೆಂಗ್ಳೂರ್ ಇದ್ದಾವ ದು ಮದುವಿಯದ
ಹ್ಮ್
ಹ್ಮ್ ಏಳನೇ ತಾರೀಕಿಗ ಅದ ಆರನೇ ತಾರೀಕಿಗ ಕ್ಲಾಸ್ ಮುಗಿಸಿಕೊಂಡ ಹೋಗತ್ತಿನಿ ತುಕೋ ಏಳನೇ ತಾರೀಕ ಹಂಗ ಸೂಟಿ ಆತದ ಎಂಟನೆ ತಾರಿಕ ಒಂದು ಸೂಟ್ಟಿ ಆತದ ನಂದಿತ್ತಲ್ಲ
ಶಾಠ ಜೋರ ಆತ ನಿಂದ ನಡಿ. ತ್ತ
ಹ್ಮ್ ಎಡ್ ದಿನ ಏನಂಗಲ್ಲ.
ಏನೊಂದ್ ಹೇಳಬಿಡು ಸರ್ ನಮ್ಮ ಅಜ್ಜಿಗಾರರಂಗ ಇಲ್ರಿ ಹಂಗ ಹಿಂಗ ಅಂತ ಹೇಳ್ಬಡದ.
ಹ್ಮ್ ಮತ್ತೆ.
ನಾನು ಹೋಗ್ಕ್ ಈ ಹತ್ತೊಂಬತ್ತಕ ಹ ಹೋಗದ ಪಾ ನಾಕ ದಿನಯತ್ ಬರದು.
ಈ ಯಾಕ ಹೋತಿಯೋ ಸುಮ್ಮನೆ ಮುಂದಿನ ತಿಂಗಳು ನಮ್ಮ ಮುಂದಿನ ತಿಂಗಳು ನಮೂರ್ ಜಾತ್ರಿಗ ಹೊಮ
ಮುಂದಿನ ತಿಂಗಳ ಜುಲೈದಾಗಲ್ಲ?
ಇಲ್ಲ ಆಗಷ್ಟ. ಕರೇ
ಹ್ಮ್ ಅಗಸ್ಟದಗ,
ಇಪ್ಪ ಆಗಸ್ಟ್ನಾಗ ಇರಬಡದು ಅವ ಎಕ್ಸಾಮ ಅಗಷ್ಟ ನಾಗಿದ್ದ ಬಾಳ ಜನ
ಆಗಸ್ಟ್ ಹದಿನೇಳು ಹತ್ತೊಂಬತ್ತನ ಸ್ಟಾರ್ಟ್ ಆತ
ಹ್ಮ್ ಆಗಸ್ಟ್ ನಾಗ ಇದಿದ್ದು ಆಗಸ್ಟ್ ನಾಗ ಇದ್ದು ಅಂದ್ರೆ ಏನ್ ಮಾಡ್ತ ಗೊತ್ತವಾ ಹ ದಿವಸ ಎಕ್ಸಾಮ್ ಹೋಗದ್ತಕೋ ಸಂಜೆ ಮಾಡಿ ನಾಟಕಕ್ಕೆ ಆತ್
ಹ ಎಕ್ಸಾಮ್ ಮುಗಸಿನ ಸುಟಿನ ಕೊಡ್ತಾರ ಹದಿನೈದು ದಿನ.
ಹ್ಮ್್ಮ ಅವ ದಿವಸ ಒಂದ ಎಕ್ಸಾಮ್ ಇತ್ತುವ ಕೋ
ಹ್ಮಞ
ಹೋಗಿ ನೈಟ ಇಬ್ರು ಹೋಗಮ್ಮ.
ಹ್ಮ
ಎಳ್ಕಂದ್ರ ಎಳ್ಕಂದ ನಾವ ಕೇಳ್ತನೋ ನಿಮ್ ಮದ್ಲ ನಮ್ದು ಹೊಳಿ ಬರಕ್ ಅದಕ್ಕ ನಮ್ ದೋಸ್ತನ ಬೈಕ್ ಅದ.
ಹಾ
ನಾಕಕ್ ಬಿಟ್ಟ ಇಲ್ಲಿ, ಆರು ಏಳು ರಟಿ ಇರ್ತೀನ ಬಂದ್ ಬಿಡ. ಮತ್ತೆ ಎಕ್ಸಾಮ್ ಇದತ್ತುಾನ ಮ ನಾನ ಎರಡು ದಮ್ ಎರಡ್ ಮೂರ್ ದಿವ್ಸ ನೋಡ ಎಕ್ಸಾಮ್ ಒಂದುರಡು ಮೂರು ದಿವಸ
ಹಾ ಹ್
ಹ್ಮ್
ನೋಡ ಹೆಂಗ ಮಾಡತಿ
ಬಿ ಡೆಟ ಕೊಟ್ಟಿಲ್ಲ ಏನ ಎಕ್ಸಾಮ್ದು?
ಕೊಟ್ರ ಮೊದ್ಲೆೇ ಅವು ಇಲ್ಲ ಡೇಟ್ ಯಾರಬಲ್ಲಿಿನ
ಅವೆಲ್ಲಾ ನಾನ್ ಫೋನ್ ಆಗಿದ್ದು.
ಆ
ಹಾತ ತ
ಹ್ಮ್
ಗ್ರೂಪ ಬಿಡ್ತಾರೆ.
ನೋಡಮ್ಮಲ್ ಗ್ರೂಪಿಕ ಬಿಡಾನ
ಹ್ಮ್
ಹ್ಮ್ ಹಾ ಗ್ರೂಪ್ ನ ಎಕ್ಜೆಟ್ ಆಗಿದೆವ ನಾವು
ಯಾವ ಗ್ರೂಪ್ ನ್ಯಾಗ?
ಅದು ಬಾಯಸ
ಯಕ
ಹದ್ ದಿವ್ಸ ಎಗ್ಜಿಟ್ ಅಲಿಲ್ಲ
ಎಲ್ಲ ನಡೀತದ ಏನದು ಆಯಕ ಅದ ಸರಿ ನಾ ನಂಬರ್ ಚೇಂಜ್ ಮಾಡನಪ್ಪಾ
ಎಸ್
ನಂಬ ಬರೆ ಬಾರಿ ವರ್ಷೆ ಪಕು
ಹಾ
ಮಾಡ್ಬಬೇಕಂದೀನಿ ಹಂಗಗೆ ಕ್ರಿಯೇಟ್ ಮಾಡ್ಬಿಟ್ಟನ ಬಿಸ್ನೆಸ್ ಮಾಡ್ಿ
ಹ ಎ್ದ ಒ ತಕಾ ಸುಮ್ಮನೆ ಬ
ಮತ್ತೆ ಊಟ ಮಾಡ್ಲಾರ ಮಕ್ಕೋತಿ
ಏ ಅಲ್ಲಿ ಇದನ್ ಮಂದನಾ
ಏನ್ ತಿನ್ ಮಂದಿ
ಆ ಮಲ್ಲ ಕ್ರಾಸ್ ಕೂಡ ಪತೀ ನಿಂದದು
ಹ್ಮ್ ಯ ಹಸ್ತಿನೋಳೆ ಈಗ ಹಸ್ತಿನೋಳ ಎತ್ ಅಷ್ಟತಿನಗ ಆಪೀಸ್ ನಿನಗೆ ಇಲ್ಲಯ ಕುಂದರು ನನಗೆ ಹಾ ಈ ಕಟ್ ಆತತ್ ನೋಡ ಈಗ ಮೂರ್ ಸೆಕೆಂಡ್ ಕಟ್ ಆತ್ ನೋಡ ನಾನೇ ಕಟ್ಟತದೆ ನಲ್ಲ